ಹ ನಮಸ್ತೆ ಸರ್ ನಾನು ನಿಮ್ಮ ಕಾಲೇಜ್ ಸ್ಟೂಡೆಂಟು ನೆನಪಿದೆಯಾ
ಯಾವಚ
ನಾವು ಇನ್ ಇನ್ಫಾರ್ಮೇಶನ್ ಸೈನ್ಸ್ ಸರ್ ನಾನು ಕ್ರಿಕೆಟ್ ಆಡಕ್ ಬರ್ತೀನಲ್ಲ ಸರ್ ನಿಮ ಇದರಲ್ಲಿ
ಯಾವ ಇಯರ್ ಇದು ಸೆಕೆಂಡ್ ಅತ ರ್ಡ್ ಹ ಸೆಕೆಂಡ್ ಇಯರ್ ಹೇಳಿ
ಅದೇ ಅದೇ ಸರ್ ನಾವೇ ಸರ್ ಅದೇ ಸರ್ ನಾನು ಕಾಲೇಜ್ ಬಿಟ್ಟನಲ್ಲ ನಾ ಬೇರೆ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೀನಿ ಸರ್ ಇಲ್ಲಿ ಎಂ ಪಿ ಎ ಲೀಗ್ ಅಂತ ಸ್ಟಾರ್ಟ್ ಆಗ್ತಿದೆ ಅದಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಹ ಅದೇ ಸರ್ ಸ್ವಲ್ಪ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೇಕಿತ್ತು ಸರ್ ಸ್ವಲ್ಪ ನನಗೆ ನಾಲೆಡ್ಜ್ ಇಲ್ಲ ಇದು ಹೆಂಂಗಿರೋದು ಹಿಂಗೆ ಅಂತ ಫಸ್ಟ್ ಟೈಮು ಹಂಗೆ ಎಂ ಪಿ ಎಲ್ ಗೆ ಅಲ್ಲಿ ಸೆಲೆಕ್ಟ್ ಆಗಿರೋದ ನಾನು
ಹ
ಎಂ ಪಿ ಎಲ್ ಅಲ್ಲಿ ನೀವು
ಅಲ್ಲಲ್ಲಿ ಟೀಮ್ಸ್ ಗಳು ಬರ್ತಾವೆ ಕ್ರಿಕೆಟ್ ಟೀಮ್ಸ್ ಅಂದ್ರೆ ಗೊತ್ತಲ್ಲ ಒಂದು ಟೀಮ್ ಅಲ್ಲಿ ಹನ್ನೊಂದು ಪ್ಲೇಯರ್ಸ್ ಇದೆ ಕೀಪರ್ ಇರ್ತಾರೆ ನಿಮ ಆಲ್ರೌಂಡ್ ಅವೆಲ್ಲ ನಡೆಯುತ್ತಲ್ಲ ನಿಮಗೆ ಗೊತ್ತಿದೆ ಅಲ್ಲ ಸ್ಪೋರ್ಟ್ಸ್ ಅಲ್ಲಿ ಹೆಂಗಂತ ಕ್ರಿಕೆಟ್ ಅಲ್ಲೇ
ಬೇರೆ ಬೇರೆ ಬೇರೆ ಕಾಲೇಜಿಂದ ಬರ್ತಿರ್ತಾರ
ಹಂಗೇನಿಲ್ಲ ನೀವು ಬೇರೆ ಕಾಲೇಜಿಂದ ಬರ್ತೀರಾ ಅಂದ್ರೆ ನಿಮಗೆ ಕ್ವಾಟ್ರಸ್ ಅಲ್ಲಿ ನಿಮಗ್ ಜಾಗ ಕೊಡ್ತಾರೆ ಒಂದು ಟೀಮ್ಗೆ ಒಂದ ಎರಡು ರೂಮೂ ರೂಮ್ ಕೊ ಕೊಡ್ತಾರೆ ನೀವು ರೂಮ್ ಅಲ್ಲಿ ಇರ ಬೇಕು ರಾತ್ರಿ ಹೊತ್ತು ಬೆಳಿಗ್ಗೆ ಮ್ಯಾಚ್ ನಡೆಯುತ್ತೆ ಎರಡು ಮೂರು ಮೂರ್ ದಿವಸ ಮ್ಯಾಚ್ ಇರತ್ತೆ ನಿಮ ಒಂದು ನಮ್ ಪ್ರಕ ಎಸ್ಟಿಮೇಟ್ ಒಂದ್ ಹದ್ನೈದು ಟೀಮ್ ಬರ್ತಿದೆ ನಿಮಗ್ ಕ್ವಾಟ್ರಸ್ ಅಲ್ಲಿ ಜಾಗ ಕೊಡ್ತಾರೆ ಊಟ ಇಲ್ಲ ಫ್ರೀ ಇಲ್ಲ ಇರ ಮತ್ತೆ ಆಮೇಲೆ
ಬಾಯ್ಸ್ ಕ್ವಾಟ್ರಸ್ ಅಲ್ಲಿ ಜಾಗ ಕೊಡ್ತಾರೆ ಗರ್ಲ್ಸ್ ನಿಮಗೆ ಗರ್ಲ್ಸ್ ಕ್ವಾಟ್ರಸ್ ಅಲ್ಲಿ ಜಾಗ ಕೊಡ್ತಾರೆ ಹಾ ಸರ್
ಆಮೇಲೆ
ನೋಡ್ಕೊಂಡು ಹೋಗೋದು ಹಾ ಸರ್ ಹಾ ಸರ್
ಆಮೇಲೆ ಅದೇ ಅಷ್ಟೇ ನಿಮಗೆ ಊಟ ಎಲ್ಲ ಕೊ ತ್ತರ ಅಷ್ಟೆ ನೀವು ಸ್ಟೇ ಮಾಡಿ ಬೆಳಿಗ್ಗೆ ಬಂದಿಲ್ಲಿ ಮ್ಯಾಚ್ ಆಡಿ ಕಾಲೇಜ ಏನ್ ಇರಲ್ಲ ನಿಮಗೆ ಇಲ್ಲಿ ಈವೆಂಟ್ಸ್ ಎಲ್ಲ ನಡೀತ ನಿಮಗೆ ಆ ಟೈಮ ಅಲ್ಲಿ ಇವೆಟ್ಸ್ ಅಲ್ಲಿ ನೀವು ಹೋಗಿ ಹೊರ ಒಳಗಡೆ ಇನ್ನೂ ಗೇಮ್ಸ್ ಇದಾವೆ ಕೇರಂ ಇದೆ ಚೆಸ್ ಇದೆ ಬ್ಯಾಡಮಿಂಟನ್ ಫುಟ್ಬಲ್ ಹಾಕಿ
ಸರ್ ನಾನು ಮೂರು ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಒಂದು ಕ್ರಿಕೆಟು ಇನ್ನೊಂದು ಅಲ್ಲಿ ರಿಲೇ ಅಂತ ಐತೆ ರೀಲೆ ಒಂದು ಸ ಇದು ಚೆನ್ನಾಗಿದ್ದೀನಿ.
ರಿಲೇ ಮಾಡೋದೊಂಚು ಕಷ್ಟ ಅನಿಸ್ತಿದೆ ಯಾಕಂದ್ರೆ ಮಳೆ ವೆದರ್ ಪ್ರಾಬ್ಲಮ್ ಇದೆ ನೋಡೋಣ. ಇಲ್ಲೆ ಆದ್ರ ಮಾಡ್ತಾರೆ ಇಲ್ಲ.
ಸರ ಇನ್ನೊಂದು ಕಬಡ್ಡಿ
ಕಬಡ್ಡಿ ಕಬಡ್ಡಿ ಈ ವರ್ಷ ಜಾಸ್ತಿ ಟೀಮ್ ಬಂದಿಲ್ಲ. ಆಡ್ಸ್ತಾರೆ ಆದ್ರೆ ಈ ವರ್ಷ ಜಾಸ್ತಿ ಇನ್ ಟೀಮ್ ಬಂದಿಲ್ಲ ನೀವು ಆಡ್ಬೋದು. ನೋಡಿ ನಿಮ್ ಟೀಮ ಸ್ಟ್ರಾಂಗ್ ಇದ್ರೆ ಕಪ್ ಗೆಲ್ಲೋ ಚಾನ್ಸಸ್ ಇದೆ ಈ ವರ್ಷ. ಸ
ಅದೇ ಸರ್ ಈ ಸತಿ ನಾನು ಎಂ ಪಿ ಅಲ್ಲಿ. ಅಲ್ಲಿ ನಾನೇ ಕ್ಯಾಪ್ಟನ್ ಮಾಡಿದ್ದಾರೆ ನನ್ನೆ.
ಹೌ
ಅದೇ ಸ್ವಲ್ಪ ಹಿಂಗೆ ಟ್ರಿಕ್ಸು ಟಿಪ್ಸು ಟ್ರಿಕ್ಸು ಟಿಪ್ಸ್ ಹೇಳ್ಕೊಡಿ ಸರ್ ನಿಮ್ ಹಳೆ ಸ್ಟೂಡೆಂಟ್ ಸರ್ ನಾನು.
ಅದೇ ಸ್ಟೂಡೆಂಟ್ಸ್ ಅದು ನಾವು ಪಿಚ್ ಎಲ್ಲ ನಾವೇ ರೆಡಿ. ರೆಡಿ ಮಾಡ್ತಿ ಮಾಡ್ತಿರೋದು ಹಂಗೆಲ್ಲಾ ಪಿಚ್ಚೆನ್ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಡಕ್ ಆಗಲ್ಲ ನಾವು ಏನ್ ಔಷಧ ಜ್ಯೋಸ್ ಅಂತ ಹೇಳಿ ನೀವು ಅದ ಜೋಸ್. ತುಂಬಿಸ್ಕೊಂದು ಹಾ ಅದ್ರಷಪ್ಟನ್ ಮಾಡಬೇಕ್ರ ಈ ಪ್ಲೇಯರ್ಸ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ. ಬರೋದು ಅವ್ನ ಚೆನ್ನಾಗಿ ಆಡ್ತಾನೇ ನೀವು ಚೆನ್ನಾಗಿ ಆಡ್ತಾನೇಅಂತ ಅವ್ನ್ ಚೆನ್ನಾಗ ಆಡ್ತಾನಂತ ಗೊತ್ತು ನೀವು ನಕ್ಸ್ಟ್ ಪ್ಲೇಸ್ಗೆ ಅವ್ನಿಗೆ ಕಳ್ಸ್ಬೇಕಾರೆೆ ಅವ್ನಿಗ್ ತುಂಬಸ ಕಳ್ಸ್ಬೇಕು ಅದನ್ ಬ್ಬಿಟ್ಬಟ್ಟು. ಇವನ್ ಚೆನ್ನಾಗ್ ಆಡಲ್ಲ ಕಣೋ ನಿನ್ ಅವ ಬದ್ಲು ನೀನ್ ಹೋಗ್ತೇ ನಿನ್ ಬದ್ಲುನು ಹೋಗ್ತಾ ಅಂತ ಎಲ್ಲ ಹತ್ತರ ಮಾಡಕ ಹೋಗಬಾರದು ಅದ್ರ ಕ್ಯಾಪ್ಟನ್ ಹೆಂಗ್ ಬಂದ್ರೆ ಗೊತ್ತು ಇವ್ನ್ ಕೈಯಲ್ಲಿ ಆಗಲ್ಲ ಅದು ಅಂತ ಇವ್ನ್ ಬದ್ ಇವನ್ ಕಳ್ಸಸ್ಬೇಕು ಆದ್ರೆ ಅವನು. ಹೆಂಗಗೆ ಸ ನೀವು ಇವ್ರನ್ನ ಕಳಿಸ್ತೀರೋ ಅನ್ನೋದು. ಒಪ್ಪೋನೆಂಟ್ ಮತ್ತೆ
ಗರ್ಲ್ಸ್ ಟೀಮ್ ಅಲ್ಲಿ ಒಂದು. ಇದು ಹಾಕಿ ಇದು ಸೆಟ್ಲು ಕಾಕಲ್ಲಿ ಒಂದು ಬರ್ತಿದೆ. ಹಾ ಬ್ಯಾಡ್ಮಿಂಟನ್ ಒಂದ್ ಸೆಟ್ಲ್. ಮತ್ತೆ ಅಷ್ಟೇ ಬಾಳ ಗಲ್ಸಲ್ ಸ್ಪೋರ್ಟ್ಸ್ ಏನ ಅಷ್ಟಿಲ್ಲ. ಒಂದೇ ಹಾ ಸರ ಕರೆಕ್ಟ್ ಥ್ರೋಬಾಲ್ ಅಲ್ಲಿ ಒಂದು ಇದೆ.
ಸಟ್ ಬಿಟ್ಟು ಅವೆಲ್ಲಾ ಇದೆ ನೋಡಿ ನಿಮ್ ಗಲ್ಸ್ ಟಿಮಲ್ಲಿ ಇನ್ನ ಟೈಮ್ ಇದೆಯಲ್ಲ ಏನರ್ ಬಿಲ್ಡ್ ಮಾಡದಿದ್ರೆ. ಚೆಸ್ ಕೇರಂ ಆಡೋಕ್ ಯಾರೋ ಬರ್ತ್ತೆ ಇಂಡೋರ್ ಗೇಮ್ಸ್ ಯಾರು ಇಲ್ವಾ ನಿಮ್ಗ ಪಲ್ಂಜಲಿ.
ಇಂಡೋರ್ ಗೇಮ್ಸ್ ಇದೆ ಸರ್ ಅದು ನನ್ಗೆ ಸ್ವಲ್ಪ ಜಾಸ್ತಿ ಗೊತ್ತ ತ್ತಿಲ್ಲ.
ಅಲ್ಲ
ಆ ಕೇರಂ ಅವೆಲ್ಲಾ ಇದೆ ಸರ್. ಸರ್ ಮತ್ತೆ ಕ್ಯಾಪ್ಟನ್ಸಿ ಹೆಂಗೆ ಮಾಡೋದು ನಿಭಾಯಿಸೋದು ಅದು ಸ್ವಲ್ಪ ನಮ್ಮ ಅಪೊನೆಂಟ್ ಟೀಮ್ ಸ್ವಲ್ಪ ಸ್ವಲ್ಪ್ ಸ್ಟ್ರಾಂಗ್ ಇದೆ. ಒಂದು ಸತಿ ಅವ್ರ ಮುಂದೆ ಸೋಲ್ತಿವಿ ಸೋತಿದ್ದೀವಿ ನಾವು.
ಇದೇ ನೀವು ಮಾಡತ್ಪ್ ನೋಡಿ. ಹೆಂಗೆ ಅಂದ್ರೆ ಅಪೋನೆಂಟ್ ಟೀಮ್ ಸ್ಟ್ರಾಂಗ್ ಇದೆ ಅಂತ ಅನ್ಕೊಂಡ್ಂಬಟ್ ನಿಮ್ಮ್ ನೀವ ವೀಕ್ ಮಾಡ್ಕೊಂಡ್ರೆ ನೀವ ಹಿಂಗಾಗಲ್ಲ ನೀವ ವೀಕ್ ಇದೀರ ಅಂತ ಎಲ್ರಿಗೂ ಗೊತ್ತಿರತ್ತೆ ಆದ್ರೂ ನೀವು ನೀವು ಸ್ಟ್ರಾಂಗ್ ಇದೀರಾ ಅಂತ ನಿಮ್ಮಲ್ಲಿ ನಿಮಗೆ ಅನಸ್ ನೀವು ಗೆಲ್ತೀರ ಹಂಗೆ. ಈ ನೀವ ಇದೇ ತಪ್ಪ ಮಾಡೋದು ನೀವು ವೀಕ್ ನಾ ವೀಕ್ ಇದೀವಿ ನಾವು ವೀಕ್ ದಿವಿ ಅಂತ ನೀವು ಟೀಮ್ ಮುಂದೆ ಹಳ್ಕೊಬರ್ದಂಗೆಲ್ಲ ಜಾಸ್ತಿ ನೀವ್ ವೀಕದ್ದೀರ ಅಂತ ಇಡೀ ಎಲ್ಲರಿಗೂ ಗೊತ್ತಿರತ್ತೆ ಎಲ್ಲಾ ಟೀಮ್ ನೀ ಯಾವ ಟೀಮ್ ವೀಕ್ ಇದೆ ನೀವ ವೀಕದ್ದೀರಾ. ಎಲ್ಲರಿಗೂ ಗೊತ್ತಿರುತ್ತೆ ಅದ್ಕ ಅಂತ ಹೇಳ್ಬಿಟ್ಟ ನೀವು ನಿಮ್ ಟೀಂ ಮುಂದೆ ಅವೆಲ್ಲ ತೋರಿಸ್ಬದು. ನಿಮ ಟಮ ಟೀಮ ಮುಂದ ಏನಂತ ತೋರ್ಬೇಕ ಅಂದ್ರ ನಾವು ಸ್ಟ್ರಾಂಗ್ ಇದೀವಿ ನವು. ತುಂಬ ಪರ್ಫುಲ್ ಆಗಿದೀವಿ ನಾವ ಗೆಲ್ತೀವಿ ಆ ತರ ತೋರ್ಸಸಿದ್ದರೆ ನಿಮ್ ಟೀಮಂಗ ಒಂಚೂರು ಧೈರ್ಯ ಬರುತ್ತೆ ಅವಾಗ ಕ್ರರುಷಿಯಲ್ ಮುಮೆಂಟ್ ಅಲ್ಲೇ ಅವೆಲ್ಲ ಇಂಪಾರ್ಟೆಂಟ್ ಆಗತ್ತೆ ಇನ್ನೊಂದ ಏನಂದ್ರೆ ನೀವು ಫೀಲ್ಡಿಂಗ್ ಎಲ್ಲಾ ಮಾಡಬೇಕರೆ ಕ್ಯಾಚ್ ಗಿಚ್ ಎಲ್ಲಾ ಡ್ರಪ್ ಮಾಡ್ಬಹದು ಕ್ಯಾಪ್ಟನ್ ಆಗಿ ಕ್ಯಾಚ್ ಡ್ರಾಪ್ ಮಾಡ್ದ ಯಾರ ಗುರು ಇವನು ಫೀಲ್ಡಿಂಗ್ ಬರಲ್ಲ ಹಂಗೆ ಹಿಂಗೆ ಅಂತಾ ಎಲ್ಲಾ ಮಾತ್ ಗಳು ಬರ್ತವೆ ಹಂಗೆಲ್ಲಾ ಮಾತ್ ಬರಕ್ ಬಿಡ್ಕೊಬಾರದು ನೀವು ಮತ್ತ ಮತ್ತೆ ಆಟ ಆಡ್ಬೇಕಾರೆ ಮೈ ತುಂಬಾ ಕಣ್ಣ ಇಡ್ಕೊಂಡ್ ಆಡಿ. ಬ್ಯಾಟಿಂಗ್ ಮಾಡ್ಬೇಕ್ರರೆ ಹುಷಾರು ಇಲ್ಲ ಒಂಚೂರು ಬೌಲರ್ಸ್ ಎಲ್ಲ ಸರಿ ಇಲ್ಲ ಅಲ್ಲಿ ಇಲ್ಲಿ. ಹೊಡದ ಬುಡ್
ಹ್ಮ್ ಸರ್ ಅದು ಪಿಚ್ ಕಂಡೀಷನ್ ಹೆಂಗಿರತ್ತೆ ಹೆಂಗ್ ಗೊತ್. ಗೊತ್ತ ಆಗುತ್ತ ಅದು ಪಿತ್ ಕಂಡೀಷನ್ ಹೆಂಗಗಿರುತ್ತೆ ಅಂತ.
ಅದೆಲ್ಲಾ. ನೀವು ನೀವೇ ನೋಡಿ ನೀವು ನೀವೇ ನೋಡ್ ಡಿಸೈಡ್ ಮಾಡ್ಕೊಬೇಕು ನಾವು ಹಂಗೆಲ್ಲ ಪಿಚ್ ಕಂಡೀಷನ್ ಎಲ್ಲ ಬಿಟ್ಟು ಕೊಟ್ಟಬಿಟ್ರೆ ಆಮೇಲೆ. ಬ್ಬ ಆಪೋಸಿಟ್ ಟೀಮಿಗ ಮೋಸ ಮಾಡ್ ಹಂಗ್ ಆಗತ್ ತಾ ಮತ್ತೆ ಪಿಚ್ ಹಿಂದಿದ್ ದಿವ್ಸ ಮಾತ್ರ ನಿಮಿಗ್ ಪಿಚ್ ನೋಡಕ ಕೊಡ್ತಾರೆ ಚಿಂದಿಸಾ ಎಲ್ಲ ಹೋಗಿ. ನೀವು ಪಿಚ್ ನೋಡಂಗಿಲ್ಲ ಹಿಂದೆ ಎಲ್ ಹಿಂದಿನ ದಿವ್ಸ ರಾತ್ರಿ ಎನ್ ಮಾಡ್ತ ನಮಿಗೆ ಗೊತ್ತಿಲ್.
ಹ ಸರ್
ಮತ್ತೆ ಮಿಸ್ ಆಗಿ ಬೆಳಿ ರಾತ್ರೆ ನಮ್ಗೆ ಯಾರಿಗೂ ಗೊತ್ತಲ್ದಂಗ ಬೆಳಿಗ್ಗೆ ಎಲ್ಲ ಹೋಗ ಹೋಗ್ ಬಿಟ್ ಡಿಸ್ಕ್ವಾಲಿಫೈ ಆಗ್ತೀರಾ. ಹ್ಮ್ ಮತ್ತೆ ಇನ್ನೊಂದು ರುಲ್ಸಾ ಏನಂದ್ರೆ ಬಾಯ್ಸ್ ಕ್ವಾಟರ್ಸ್ ಮುಂದೆನೆ ಗರ್ಲ್ಸ್ ಕ್ವಾಟರ್ಸ್ ಇರೋದು. ಮತ್ತೆ ಹುಡುಗುರಿಗೆಲ್ಲ ಹೇಳ್ಬಿಡಿ ಆಮೇಲ್ ನಿಮ್ ಗಲ್ಸ್ ಟಿಮ್ ಅಲ್ಲಿದೆ ಅಂತ ಹುಡ್ಗಿರ್ನಲ್ಲಿ ನೋಡಕ್ ಹೋಗಿ ಯ ಆಮೇಲ್ ನಮ್ ಕ್ಲಾಸ್ ಹುಡುಗಿರೆಲ್ಲ ಕಂಪ್ಲೇಟ ಮಾಡದ್ರೆ ಪ್ರಬ್ಲಮ್ ಆಯ ಮತ್ತ್ ಅವೆಲ್ಲ ನೋಡ್ಕೋ
ಅದೇ ಸರ್ ಗೊತ್ತು ನೀವು ಸ್ಟ್ರಿಕ್ಲಿ ಆಕ್ಷನ್ ತ ತೊಗೊಂತಿರಾ ಅದರ ಮೇಲೆ. ಇದೆಲ್ಲ ನಾವ್ ಮಾಡಕ್ ಹೋಗಲ್ಲ.
ಹಂಗಲ್ಲ ನೀವ್ ಮಾಡಕ್ ಹೋಗಲ್ಲ ನಿಮ್ ನಿಂಗ್ ನಮ್ ನಿಂಬಗ್ಗೆ ನಿಮಿಗ್ ಗೊತ್ತಿದೆ ಹಂಗಂತ ಹೇಳ್ಬಿಟ್ಟ. ತಿ ನಿಮ್ ಜೂನಿಯರ್ಸ್ ಅವರೆಲ್ಲ ಇರ್
ಅದೇ ಸರ್ ಹೇಳಿರ್ತೀನಿ ಎಲ್ಲರಿಗು ಹೇಳ್ತೀನಿ. ನಂದೇ ಅಲ್ಲ ಕೆಪ್ಟನ್ಸಿ ಇರೋದು ನಾ ಎಲ್ಲ ಹೇಳ್ ತಿ ನಿ ಹಿಂಗ್ ಮಾಡಿ ಅಂತ.
ನಂಗ್ ಏನ್ ದೊಡ್ಡಿ.
ಸರ್ ಮತ್ತೆ. ಬಾಲಿಂಗ್ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಬಾಲಿಂಗ್ ಕಂಡೀಷನ್ ನಮ್ದು ಸ್ವಲ್ಪ ಸ್ಟ್ರಾಂಗ್ ಹ್ಹ ಅದೇ ಇದೆ ಸ್ವಲ್ಪ. ಅದ ಬಗ್ಗೆ ಪಾಸಿಟಿವ್. ಟೀಚಿಂಗ್ ಏನಾದ್ರೂ ಹೇಳಬೇಕು ಅಂದ್ರೆ ನಂದು ಆಲ್ರೌಂಡರು ನಾನ ಆರೌಂಡರು.
ಮಾಡ್ತೀವಿ ಅಂದ್ರೆ ಬಾಲಿಂಗ್. ಬೋಲಿಂಗ ಮಾಡ್ ಅಂದ್ರೆ ನೀನು ಹ್ಯಾಂಡ್ ಸ್ಟೈಲ್ ಮೇಂಟೈನ್ ಮಾಡೋ ಗ್ರಿಪ್ ನ ಕರೆಕ್ಟ್ ಹೋಲ್ಡ್ ಮಾಡ ಫುಟ್ ಸ್ಟೆಪ್ ನೋಡ್ಕೋ. ನೋ ಬಾಲಕಕ್ಕೆ. ಲ್ ನಂಗೆ ಹಾಕಕೆ ಟ್ರೈ ಮಾಡು. ಸ್ಕೋರ್ ಜಾಸ್ತಿ ಇದ್ರೆ ವೈಡ್ ಲೆಂತ್ ಅಲ್ಲಿ ಹಾಕು ಹೇಳ್ತೀನಿ ಹೆಂಗ ವೈಡ್ ಲೆಂತ್ ಅಲ್ಲಿ ಅವ್ರು ಹೊಡೀಬೇಕಾದ್ರೆ ಚೂರ್ ಎಡ್ಜ್ ಟಚ್ ಆತ್ ಅಂದ್ರೆ ವೈಡ್ ಬರತ್ ನಮಗೂ ಗೊತ್ತು ಅಂದ್ರೆ ವಿಕೆಟ್ ತಿಂಗಿ ಚಾನ್ಸಸ್ ತುಂಬಾ ಇರತ್ತೆ ವೈಡ್ ಲೆಂತ್ ಅಲ್ಲಿ ಹಾಕಿದ್ರೆ. ನೀನು ಸ್ಟ್ರೈಟ್ ಲೆಂತ್ ಅಲ್ಲಿ ಹಾಕ್ತೆ ಒನ್ ಸಿಕ್ಸ್ ಇಲ್ಲ ಫೋರ್ ಆಗುತ್ತೆ ಬೋಲ್ಡ್ ಆಗೋದು ಕಮ್ಮಿ ಅವ ಇಲ್ಲ ಅಂದ್ರೆ ಪ್ಯಾಡ್ಡ್ ಅಡ್ಡ ಆಗ್ಬೇ ತಾನೇ ಇಲ್ಲ ಅಂದ್ರೆ ಬ್ಯಾಟರ್ಟಕ್ ಕೊಡ್ಬಹುದು ಅಂದ್ರೆ ವೈಡ್ ಲೆಂಥ್ ಹಾಕಿದ್ರೆ ಒಂದ್ ಬಿಟ್ರೆ ಡಾಟ್ ಆಗುತ್ತೆ ಇಲ್ಲ ವೈಡ್ ಆಗತ್ತೆ ವೈಡ್ ಆಗಕ ಅಂತ್ರೆ ಯಾವ ಬ್ಯಾಟರ್ ಬಿಡಲ್ಲ ಎಲ್ಲಾ ಬಾಲು ಹೊಡಿಯಕೆ ಟ್ರೈ ಮಾಡ್ತಾನೆ ಆತರ. ವೈಡ್ ಲೆಂತ್ ಅಲ್ಲಿ ಏನಾದ್ರು ಎತ್ತ ಅವ್ರ ಏನ್ ಬ್ಯಾಟ್ ಹೊಡದ್ರೆ. ಇ ಅಂದ್ರೆ ಹಿಂದೆ ಇರೋ ಕ್ಯಾಚ್ ಬೀಳತ ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರ ಏನಂದ್ರೆ ಬೌಂಡ್ರಿ ಲೈನ್ ಅಂತ ಇಬರು ಬೆಸ್ಟ್ ಕ್ಯಾಚರ್ಸ್ ಹಿಂದ್ಗಡೆ ಇಬ್ರು ಬೆಸ್ಟ್ ಕ್ಯಾಚರ್ಸ್. ಇರ್ಬೇಕ.
ಸರ್ ಅದೇ ಸರ್ ಅದೇ ಸ್ವಲ್ಪ ತೊಂದರೆ ಆಗಿರೋದ ನಮ್ದು. ಕ್ಯಾಚರ್ಸ್ ಅಲ್ಲಿ ಸ್ವಲ್ಪ. ಮಿಸ್ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ.
ನನ್ ಸ್ಟೂಡೆಂಟ್ ಮರ ನೀನು ನಾ ನಿನ್ಗೆ ಹೆಂಗೆ ಹೇಳ್ಕೊಟ್ಟಿದ್ದಿ ಅಂತ ಹೇಳ್ಕೊಡೂ.
ಅದೇ ಸರ್ ನಾನು ಹೇಳ್ ಕೊಡ್ತಾ ಇದೀನಿ ಅವ್ರಿಗೆ ಸ್ವಲ್ಪ ಅದೇ ಟ್ರೈನಿಂಗ್ ಜಾಸ್ತಿ ಕೊಡ್ತಿರೋದು.
ಟ್ರೈನಿಂಗ್ ಕೊಟ್ಟಿದ್ದೀವಿ ನಿಮ್ ಉಡಿಯ ಹುಡುಗರಿಗೆ ಹತ್ತು ನಿಮಿಷದಲ್ಲಿ ಹೇಳ್ತೀನಿ ಕರ್ಕೊಂಡು ಬಾ. ಹೇಳ್ತೀನಿ. ನಿಮಿಷ ಡ್ರಿಲ್ ಮಾಡಿಸತಾರೆ ಎಲ್ಲಾ ಕರೆಕ್ಟ್ ಆಗುತ್ತೆ ಎಲ್ಲಾ ಹೊಂದ್ಕಂತಾರೆ ಜಗಳ ಇಲ್ಲ ಏನಾರ ಮಾಡ್ತಾರ.
ಇಲ್ಲ ಸರ್ ಅದೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟ
ಹಾ ಮತ್ತ್ ನಾನ್ ಅಲ್ಲಿ ಕೋಚಿಂಗ್ ಮಾಡ್ತಿರ್ತೀನಿ ಅಲ್ಲಿ ಏನಾರು ಗೊತ್ತಾತಂದ್ರೆ ಇಪ್ಪ ನಿಮಿಷಮೂ ಮೂವತ್ ನಿಮಿಷ ಡ್ರಿಲ್ ಆಮೇಲೆ ಕೊಟ್ಟು ಬಿಡ್ತೀನಿ ಬ್ಯಾಂಬು ಇರುತ್ತಲ್ಲ ಬ್ಯಾಂಬು ನಮ್ಮ ಬ್ಯಾಂಬು ಚೇರ್ಸ್ ಆದ್ರೂ ಮ್ಯಾಗು.
ಇಲ್ಲ ಸರ್ ಓವರ್ ಆಲ್ ಡಿಸಿಪ್ಲಿನ್ ಆಗ ಇರ್ತೇವೆ ನಾವು ಎಲ್ಲ ಡಿಸಿಪ್ಲಿನ್ ಪ್ಲಾನ್ ಜೋ
ನಮ್ಮಿ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಬೇರೆ ಕಾಲೇಜು ಸ್ಟೂಡೆಂಟ್ ಆಗ್ಲಿ ನಮ್ಮ ಕಾಲೇಜು ಸ್ಟುಡೆಂಟ್ ಆಗಲಿ ನೆಟ್ಟ ಇರಬೇಕು ಅದನ್ನ ಬಿಟ್ಬಿಟ್ಟು ಇಗಿರಾಹುಲ್ ಉಗ್ರ ಎಲ್ಲ ಮಾಡ್ಬಾರ್ದು
ಅದೇ ಸರ್ ನೀವು ಯಾವಾಗ ಫ್ರೀ ಇರ್ತೀರಾ ಸರ್ ಪ್ರಾಕ್ಟೀಸ್ ಸಿ ಕರ್ಕೊಂಡು ಬರ್ತೀನಿ ನಮ್ಮ ಫ್ರೆಂಡ್ ನಮ್ಮ ಸ್ಟೂಡೆಂಟ್ಸ್.
ನಾನು ಗರ್ಲ್ಸ್ ಗೆ ವಾಲಿಬಾಲ್ ಹೇಳ್ಕೊಡ್ತಿರ್ತೀನಿ, ಆ ಬಾಲ್ ಹಿಡಿಯೋದ್ ಹೆಂಗೆ ಬಾಲ್ ಥ್ರೋ ಮಾಡೋದ್ ಹೆಂಗೆ ಅಂತ ಆಹ ನೋಡಂತೊಳ್ರಿ ನಾನು ಫ್ರೀ ಆಗಲ್ಲ ಅನ್ಸತ್ತೆ ಯಾಕೋ ಬಾರಿ ಇಂಟ್ರೆಸ್ಟ್ ಸಿಕ್ತಿದೆೆ ನಂಗೆಲ್ಲಿ ಈಗ. ಎನ್ನೋಣ ನನ್ನ ಫ್ರೀ ಇದ್ರೆ ನಾ ನಿನಗೆ,
ಅದೇ ಸರ್ ನೀ ಇವತ್ತು ತ್ತೊ ಸಂಜೆ ಸಿಕ್ತೀರಾ ಸರ್ ಸಂಜೆ ಅವ್ ಟ್ವಲ್ವ್ ಓ ಕ್ಲಾಕ್ ಇಂದ ಸಿಕ್ಸ್ ಓ ಕ್ಲಾಕ್ ತನ
ಹಾ ಸರಿತು ಸಿಗ್ತೀನ್ ತಗೋಳ್ರಿ.
ಹಾಂ ಥ್ಯಾಂಕ್ ಯು ಸರ್ ಥಾಂಕ್ ಯು ಥಾಂಕ್ ಯು ಸೋ ಮಚ್ ಸರ್.
ಹ್ಮ್ ಸರಿ ಸರಿ,
ಸರಿ ಸರ್ ಓಕೆ ಸರ್
ಹ ಸರಿ ಸರಿ ಆಯ್ತು ನಮಿಗೇನು ಏನಾಗತ್ತಪ್ಪ ಇರ್ಲಿ ಇರ್ಲಿ ತ